ಹಲೋ
ಹಲೋ
ಹಾ ಆರಾಮತ್ತಮ್ಮ
ಆರಾಮ್ ನೋಡೋಣ ಆರಾಮ
ಹಾ ಊಟ
ಊಟ ಇನ್ನು ಆಗಿಲ್ ನೋಡೋಣ್ಣ ನಿಮ್ದ ಆಯ್ತಣ್ಣ
ಹಾ ಆಯ್ತು ತೊಡಪ್ಪ
ಹೌದನ
ಟೈಮ್ ಆಗ ಮಾಡ್ಬೇಕಿಲ್ಲ
ಇವಾಗ ಮಾಡ್ಬೇಕಣ ಇವಾಗ ಲೇಟ್ ಆಯ್ತ್ ನಮ್ದು ಸ್ವಲ್ಪ
ಹಾ ಎಲ್ಲಿ ಲೈಬ್ರರಿ ಹೋಗಿದ್ದ
ಇಲ್ಲಣ್ಣ ನಮ್ ಚಿಕ್ಕಪೋರ ರೋಮಿಿಗೆ ಬಂದಿದ್ದಣ್ಣ ಇವತ್ತು
ಹೌದೌದಾ ಎಲ್ಲಾ ಆರಾಮಅವ್ರಲ ನಿಮ್ ಚಿಕ್ಕಪ್ಪ ಅವರೆಲ್ಲಾ
ಎಲ್ಲರು ಆರಾಮ್ದಾರ ನೋಡೋಣ
ಎಲ್ಲಿ ಬರುತ್ತೆ ರೂಮ್ ಅದ ಎಲ್ಲಿ ಶಾಪುರದಲ್ಲಿ ಎಲ್ಲಿ ಬರುತ್ತೆ
ಇದು ಚಾಮುಂಡೇಶ್
ಚಾಮುಂಡೇಶ್ವರಿ ನಗರ
ಹ್ಮ್
ಹೌದಾ ಎಕಡೆ ಸೈಡ್ ಅ ಗೊತ್ತಿಲ್ಲಲ್ಲ
ಅದ ಗುಡ್ಡ ಕಡೆಗ್ ಹೋಗ್ತಿವಲ್ಲ ನಾವು
ಹ್ಮ್ ಹ್ಮ್ ಹೌದಾ ಆರಾಮ ಅದ ಮತ್ತೆ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದಪ ಈಗ
ಈಗ್ ಪಿ ಸಿ ಬಿಟ್ಟಾರಲ್ಲ
ಹ್ಮ್ ಹ್ಮ್ ಯಾವ್ ಬುಕ್ಸ್ ರೆಫರ್ ಮಾಡ್ತೇ ನನ್ಗ ಸ್ವಲ್ಪ ಹೇಳ ನಾನ ರೆಫರ್ ಮಾಡ್ತೀನಿಾವ ಬುಕ್
ಬುಕ್ಸ್ಣ ಹಾ ಅಣ್ಣ ಮೆಂಟಲ್ ಎಬಿಲಿಟಿ ನಿಂಗಪ್ಪಾ ಸರ್ ದ ಅಂತಣ
ಹಾ
ಹ ಹಿಸ್ಟ್ರಿ ಇದು ಅಣ್ಣ ಮಂಜುಸರ್ ಅಂತ ಸ್ಪರ್ಧಾ ಇತಿಹಾಸ ಅಂತ
ಹ ಹಾ
ಮತ್ತ ಅಣ್ಣ ಐ ಸಿ ಬುಕ್ ಅಂದ್ರೆ ಅಣ್ಣ ಪಿ ಎಸ್ ಗಂಗಾಧರ ಅಣ್ಣ
ಹಾ
ಭೂಗೋಳಣ ಇದು ನೀ ಭಂಡಾರಿ ಶರಣಯ್ಯ ಭಂಡಾರಿ ಸರ್ದಣ ಹ ಮತ್ತಣ ಇದು ಕಂಪ್ಯೂಟರ್ ಬುಕ್ ಅಣ್ಣ ಬುಲ್ಬುಲ್ ಸರ್ದಣ್ಣ
ಹಾ
ಅಷ್ಟು ಬುಕ್ ಅದನು
ಹಾ
ಅಷ್ಟೇ ಅಣ ಸ ಮತ್ತ ಈ ಎಕನಾಮಿಕ್ಸ್ ಗರಣಿ ಕೃಷ್ಣಮೂರ್ತಿ ಸರ್
ಹೌದಾ ಹ ಚೆನ್ನಾಗ ಹತಾರ ಅವ್ರ
ಹಾ ಚೆನ್ನಾಗದಣ್ಣ ಬುಕ್ ಅವ್ರ್ದ ಮತ್ೆ ಇದುಣ ಬಿಡಿ ಪಾಟೀಲ್ ಸರ್ ನೂತನ್ಜಿ ಕೆ
ನೂತನ್ ಜೀತಿ
ಹಾ ನೂತನ ಜಿ ಕೆ ಹಾಲ ಸಬ್ಜೆಕ್ಟ್ ಭರ್ತೋ
ಹಾ ಹ್ಮ ಹ್ಮ್ ಹ್ಮ್ ಅಲ್ಲಾ ನಂಗೊ ಒಂದು ಡೌಟ ಈಗೆಲ್ಲ ಈ ಸ್ಟೇಟ್ ಗೌರ್ಮೆಂಟ್ ಜ
ಹಾ
ಲ್ಲ
ಹಾ
ಅವೆಲ್ಲಾ ಸ್ಟೇಟ್ ಗೌರ್ಮೆಂಟ್ ನಾಳೆ ಯೂಸ್ ಆಗುತ್ತಾ ಇಲ್ಲ ಅಂತ ಕೇಳಿದೆ ನಮು
ಯೂಸ್ ಆಗುತ್ತ ಅಣ ಇವ ಇವ್ ಬಿಟ್ಟು ಇವ ಒಂದ್ ಸ್ವಲ್ಪ್ ಚೆನ್ನಾಗಿ ಓದಿದ್ರಣ್ಣ ಒಂದ್ ನಾಕು ಕೈ ಸರ್ತಿ ಓದಿ ಏನಾದ್ರು ಕೀ ಪಾಯಿಂಟ್ ಮಾಡಿ ಇನ್ನ ರಿವೀಜನ್ ಕಿವಿಷನ್ ಹೊಡದ್ರೆ ಚೆನ್ನಾಗಣ ಇದೆ
ಹ ಹಾ ಹಾ ಹಾ ಹೌದಾ ಅದೇ ಕೇಳನಪ್ಪಾ ನಾನು ಬರ್ತಾ ಇದನ ಇಷ್ಟು ದಿವ್ಸ ನಾನು ಸೆಂಟ್ರಲ್ ಗೌರ್ಮೆಂಟ್ ಓದಿದ್ದ್ಯಾ
ಹಣ ಸೆಂಟ್ರಲ್ ಗೌರ್ಮೆಂಟ್
ನಾನಾ ಐೂರು ಅ
ಹಲೋಣ
ನನ್ ಸೆಂಟ್ರಲ್ ಗೋರ್ಮೆಂಟ್ಾ ಇಗ ಒ ಹೆಸ್ರ ಬರಳ್ಳಡಪ್ಪ ಪ್ರ್ದ ಇರು ಇ ಡಬ್ಲ್ಯೂ ಎಲ್ ಕೆ ಹತದ್ರ ಅವರು ಕ್ಲಾಸ್
ಹಾ
ಅವ್ರ್ದು ಕೇಳ್ತಾ ಓದ್ತಿದ್ದೇನೆ
ಹೌದಣ್ಣ
ಹ್ಮ ಆಫ್ಲೈನ್ ಕೂಡ ನನ್ ಇವತ್ತ ತತಿ ಸಾರು ಅನ್ನ ಚಪಾತಿ
ಹೌೋಗಣ ನೀನ್ ತತ್ತಿ ಅನ್ಲಿಮಿಟೆಡ್ ಕೊಡ್ತಾರೆ ನೋಣನ್ ನಿಮ್ ಹಸ್ಟೆಲ್ದಾಗ
ಇಲ್ಲಪ ಎವಡಡೆ ಹ್ಮ್ ಎರಡು
ಯದ ಚಲ್ತದೆ ಅಣ ಎರಡು
ಏ ಸಾ ತದ ಮರ ಎಷ್ಟೊಂದು ತಿನ್ಂತೀವ
ಅ ನಾಕ್ರೇ ಕೊಡ್ಬೇಕಲ್ಲಣ್ಣ ಅಟ್ಲೀಸ್ಟ್
ಇನ್ನು ಮುಂದೆ ಬಾಷ್ಟಲಿ ಗೊತ್ತ ಹ ಹ್ಮ್ ಈಗ ನಿನ್ಗ ನಿಗೆ ಅನಸ್ತಾ ಅದು ಗೌರ್ಮೆಂಟ್ ಕಂಡಷನ್ ಎಷ್ಟು ಬರುತ್ತೆ ಅಷ್ಟ ಇಷ್ಟ ಕೊಡ್ತಾರ
ಹೌದಣ
ಹ್ಮ್
ಮತ್ತ ಅಣ್ಣ ಎಲ್ಲೋ ಅರಾಮದಾರಲ್ಲ ಅಣ್ಣ ಹಾಸ್ಟೆಲ್ದಾಗ
ಹ್ಮ್ ಎಲ್ಲ ನಿನ್ಗೆ ಯಾರ್ ಕನಾರ ಪಿಲಿ ಅಸ್ಲಾಗ
ನವೀನ್ ನವೀನಣ್ಣ ನಿಮ್ ತಮ್ಮ
ಹಾ ಹಾ ಹಾ ಹ ಆರಾಮನ ಆರಾಮ
ಹೌದಾ
ಜಗ ಕತಾನಪನನಗ ಮಲ
ಹಲೋಣ
ಹಾ ಕೇಳ್ದಲ್ಲ ಸತೀಶ
ಹತ್ತ ತಣ
ಹ್ಮ್ ಮತ್ತೆ ನೀವು ಲೇಟ್ ಆಗಿತ್ತಲ್ಲ ಊಟ ಮಾಡ ನೀ ಮಾಡ್ಕೊಬೇಕ ಏನ್ ರೂಮ್ದಾಗ
ಹೌದಣ್ಣ ಇ ಚಿಕನ್ ತರ ಆತಿದ್ರು ಮಾಡಾತಿದ್ ಅಣ್ಣ
ಹಾ ಹಾ ಆದ್ರೆ ನೀವೇ ಮಾಡಿಕೊಂಡ ನೀವೇ ಹೊಡ್ಬೇಕ ಚಿಕನ್
ಹಾಣಾ ನಾವಲ್ ಮಾಡ್ಕೊಡ್ಬೇಕು ನೋಡೋಣ ಜಾಸ್ತಿ ಇದೆ
ಹಾ ಹಾ ಹ್ಮ ಮಾಡಕ್ ಬರ್ತ ನಿನ್ಗೆ ಚಿಕನ್ ಅಲ್ಲ ಚಿಕನ್ ಮಾಡಕ್ ಬರತ್ತ ಹ್ಮ್ ಹ್ಮ್ ಅದೇ ಕೇಳಿದೆ ಕೆಲೊಬ್ರಿಗೆ ಮಾಡಕ್ ಬರಲ್ಲ ಅದಕ್ಕೆಂಜೆ ಮ ಹಲೊಬ್ರು ಮಾಡಕ್ ಬರಲ್ಲ ಅದಕ್ಕೆ
ಹಲೋ
ಹಲೋ ಕೇಳಲ್ಲಪ್ಪ
ಹಾಣ
ಹಲೋ ಅದೇ ಕೆಲವೊಬ್ರಿಗೆ ರೂಮ್ಗ ಇದ್ರುನು ಮಾಡಕ್ ಬರಲ್ಲ ಚಿಕನ್ ಅದಕ್ಕೆಂದೆ
ಇಲ್ಲಣ್ಣ ನಾವೇ ಮಾಡಣ ಎರಡ್ ವರ್ಷ ನಾವ್
ಹೌ ಹ್ಮ್ ಹ್ಮ್ ಹ್ಮ್
ಹಾ
ಹ್ಮ್
ಏ ಅಲ್ಲಿ ನಮ ಚಿಕ್ಕಪ್ಪ ಕಲ್ಸಾರಣ್ಣ ಏನ್ ನೋಡ್ಕೊಂಡ್ ಮಾಡ್ಬಿಡದಣ ಏನ್ಮ
ಹಾ ನಡೀಿತಪ್ಪ ಹೆಂಗಾದ್ರೂ ಮಾಡ್ಕ ನೋಡ್ಬೇಕಲ್ಲ ಒಟ್ಟಿ ಕೇಳ್ಬೇಕಲ್ಲ
ಅದಣ
ಹ್ಮ್ ಏನು ಮಾಡ್ಬೇಕಲ್ಲ ಮತ್ತೆ ೀ ಸ ಹಾಗಾಗಿ
ಅದೇ ಅಣ್ಣ ಮತ್ತೆ ಹೇಳ್ಬೇಕು ನೋಡೋಣ ನೀನೇ
ನಾನು ಈಗ ಶಾಪುರದ ಲೈಬ್ರರಿ ಹುಡ್ಕಾ ಇದೀನಿ ಯಾವ್ದನ್ ಚೆನ್ನಾಗಿ ಲೈಬ್ರರಿ ಇದ್ರ
ಹ ಹೌದಣ
ಹ್ಮ್
ಯಾವ ಲೈಬ್ರರಿ ಮಾಡ್ಬೇಕಂತ ಮಾಡಿದ್ದ
ಈಗ ಶಾಪುರ್ದಾಗ ಯಾವೆ ಎಲ್ಲ ಇ್ರವ ನನಗ ಏನ್ ಗೊತ್ತಿಲ್ಲ ಮಾಹಿತಿ ಅದಕ್ಕೆ ನಿನಗೆ
ಅಣ ನಾ ಹೇಳಿ ಅಣ್ಣ ಶಾಪುರ್ದಾಗ ಎರ್ಲಲ್ಲಿ ಲೈಬ್ರರಿ ಅಥವ ಹಣ ಓಲ್ಡ ಓಲ್ಡ ಬಸ್ ಸ್ಟ್ಯಾಂಡ ಹತ್ರ ಮೂರು ಲೈಬ್ರರಿ ಅದಣ ಒಂದಣ ಮೂರ್ ಇಲ್ಲಣ್ಣ ನಾಕ ಅದಾವ
ಹ್ಮ
ಆ ಒಂದು ಅಪ್ಪು ಲೈಬ್ರರಿ ಅಣ್ಣ
ಹ್ಮ್
ಒಂದು ಕನಸು ಲೈಬ್ರರಿ ಅಣ್ಣ
ಹ್ಮ್
ಹ್ಮ ಒಂದು ಒಂದು ಚಿಗರು ಲೈಬ್ರೆರಿ ನಾನು
ಹಾ ಮತ್ತೆ
ಮತ್ತೆ ಮತ್ತೆ ಇನ್ನೊಂದು ಅಪ್ಪು ಲೈಬ್ರರಿ ಆ ಕಡೆ ಆದಣ ನಮ್ ಪ್ರಜ್ಞಾ ಕಾಲೇಜ್
ಹ ಫೀಸ್ ಅಷ್ಟ ಆಗತ್ತ ಎಲ್ಲ ನೀ ಎಷ್ಟ ಆಗದಕ್ಕ
ಫೀ ಆರನೂರ ಆದದಣ
ಎಷ್ಟತಗಲ್ಲ ಅರ್ನೋಲ್
ಹ ಮೂರ್ ತಿಂಗಳು ಮಾಡಿದಣ ಹದನೈದನೂರು ರೂಪಾಯಿ ತೋತ
ಹಾ
ಮೂರ್ ತಿಂಗಳು ಮಾಡಿದ್ರೆ ಹದ್ನದನೂರು
ಎ ಮೂರ್ ತಿಂ ಅದ್ನ್ ಮಾಡ
ಹಾಣ್ಣ ಮೂರ್ನೂರು ರೂಪಾಯಿ ಇದು ನಮ್ ಉಳಿತದಣ್ಣ ಮೂರು ತಿಂಗಳು ಮಾಡಿದ್ದು
ಕೆ ರ ಹ ನಮ್ ಲೆಕ್ಕಕ್ಕಾದ ಲೈಬ್ರರಿದಾಗ ಎಲ್ಲ ಪೆರೆಂಟ್ ಗಿರೆಂಟ್ ಎಲ್ಲ ಚೆನ್ನಾಗ್ ಕೊಡ್ತೇ
ಹ ಕೊಡ್ತಾರೋಣ ಇದು ಪ್ಯಾನ್ ಇರ್ತದೋಣ್ಣ ವೈಫೈ ಸೌಲಭ್ಯ ನುಣ ಫಿಲ್ಟರ್ ನೀರ್ ಸೌಲಭ್ಯ
ಹಾ ಹ್ಮ್ ಹ್ಮ್
ಹಾ ಮತ್ತತ್ ನಮಗ್ ಒಂದ್ ಸೀಟ್ ಕೊ ಹ ನಾ ಒಂದ್ ಸೀಟ್ ಕೊಡ್ತ ಇತಣ್ಣ ಸೈಲೆಂಟ್ ಇರ್ತದ ಅಣ್ಣ ಪಿನ್ ಡ್ರಾಪ್ ಸೈಲೆಂಟ್ ಹ್ಮ್
ಮತ್ತೆ
ಮತ್ತೇನಲ್ ನೋಡೋಣ ಹೇಳ್ಬೇಕಕ್ ನೀನ್
ನೀನ್ ನ್ದೇನಲ್ಲಪ್ಪ ಅಲ್ಲ ನಿಮಗೆ ಅ
ಹಣ
ನಾನೀಗ ಪಿ ಸಿ ಕಲ್ಫರ್ಮ್ ಆಗಿತ್ತಲ್ಲ
ಹಾ
ಓದ್ಬ ಮಾಡೆ
ಹೌದಣ ಹೌದು ಅಣ ಮತ್ತ ತ
ನ ಸಾ ಅರ ಸೆಂಟ್ರಲ್ ಗರ್ ಸ್ಟೇಟ್ ಗರ್
ಸೆಂಟ್ರಲ್ ಮೆಂಟಲ್ ಅಬಿಲಿಟಿ ರ ಕವರ್ ಆಗಿರ್ತದಲ್ಲ ನಂದು
ಹ ನಿಗೆ ಮ್ಯಾಕ್ಸ ಏನಪ್ಪ ಬಿುಡಿಸತೀಗ
ಹಾ
ಮ್ಯಾಕ್ಸ ಏನು ಬುಡಸ್ತೀವಿ
ಹಾ
ಇದೇ ಗೊತ್ತಾಗಲ್ಲ ಹಿಸ್ಟ್ರಿ ಅದ ಯಾವ ತರ ಒದಬೇಕಂತ ಗೊತ್ತ
ಹೌದಣ್ಣ
ಹ್ಮ್
ಮತ್ತೆನ್ಡ್ದ ಅದಣ್ಣ
ಮತ್ತ ನಡ ಸ್ವಲ್ಪ ಅಸೈನ್ಮೆಂಟ್ ಕೊಟ್ರ ಡೈಗ್ರಾಮ್ ಹಕದು ಆಗ್ತಿತಿ
ಹಾ
ನೀ ನ್ ಮಾಡ್ತಾ ಇದಿ
ಹ್ಮ್
ಊಟಾಾನ ಆಗೆ ದಿಲ್ಲಣ ಇನು
ಹ ಹಾಗ್ಯದ ಆಗ್ಯದ ಅವೆ ಆಗದು ಊಟ
ಹೌದಣ್ಣ ನಾವ್ ಮಾಡ್ತನಣ್ಣ ಊಟ ಮಾಡಾ
ಹಾ ಮಾಡು ಮಾಡು ಸರಿ ಹಾ ಸರಿ ಹ್ಮ್ ಹ್ಮ
ಹ್ಮ್ ಆಯ್ತೋಣ್ಣ
ನ